ಹಲೋ ಹಲೋ ಏ ಮಾಡ್ತಪ್ಪಾ ಪ್ರದೀಪಾ
ಸರ್ ಏನಲ್ರರಿ ಸರ್ ಅದೇ ರ ಡಿಗ್ರಿ ಕಂಪ್ಲೀಟ್ ಆಯ್ತದ ಕೆಲ್ಸ ಬೇಕಾಯ್ತಲ್ರಿ ಅದ್ಕ್ಕೆ ಮಿಸ್ ಕಾಲ್ ಆಗ್ತಿದ್ದ
ಹೌದಾ ಕೆಲ್ಸ ಏನ್ಪಜ್ಜ ಇದ್ರ ನಡೀತಲ್ಲ
ಹೂನ್ರಿ ಸರ್ ಹಂಗೇನಲ್ರರಿ ಯಾವ್ದಾದ್ರು ಮಾಡ್ಬೇಕ್ರೀ ಸ್ವಲ್ಪ ಎಮರ್ಜೆನ್ಸಿ ಆದ್ರರಿ
ಹೌದಾ ಏನತಿಪ್ಪ ಅಂತ ಪರಿ ಹೇಳ ನಂಗೆಂದ ಅಮೌಂಟ್ ಈ ಸದ್ಯಕ್ಕೆ ಕೊಡ್ತನ ಅಂತ ಆಮೇಲಿ ಮತ್ತೆ ಕೆಲ್ಸ ಹೋಗ್ಂತಿ
ಏ್ ಹಂಗೇನ್ ಹೇಳಿ ಸರ್ ಅಷ್ಟೇನ್ ಇಲ್ರಿ ಸರ್ ನಾನೇ ವೈಯಕ್ತಿಕವಾಗಿ ಹೇಳ್ದನ್ ಸುಮ್ನೆ ಡೇಸ್ ಹಂಗೆ ತಿರುಗಾಡ್ದ ಹಂಗೆಲ್ಲ ದಿನ ಒಂದೊಂದ ದಿನ ಹಾಳಾ ಒಂತರ ಅದಕ್ಕೆ
ಅಪ್ಪ ಕೆಲ್ಸ ಆತವ ಮೂರ್ನಾಕ್ ಹ ಒಂದು ಇಥ ಲಾಲಿನೂ ಡೈರಿಯಲ್ಲಿ ಪ್ಯಾಕ್ಟ್ ಮಾಡೋ
ಹಾರೆ
ಇನೊಂದು ವಾಚ್ಮ್ಯಾನ್ ಆಯ್ತು ಪ್ಪ
ಹಾ
ಇನ್ನೊಂದು ವಾಚ್ಮ್ಯಾನ್ ಸೆಕ್ಯೂರಿಟಿ
ನೋಡ್ರಿ
ಮಾಡ್ತಿಯಪ್ಪ ಸಂಬಳ ಹದನಕ ಸಾವಿರ ಅದ ನೋಡು ತಿಂಗಳಿಗೆ ಆ ಇನ್ನೊಂದು ಕರೆಂಟ್ ಲೈನ್ ಪೀಟ್ಟಿದಾಗ ಐತಿ ಅ ಅದೇನ್ ನನ್ ಕೈ ಕೈ ಕೆಲ್ಸ ಮಾಡೋದ ಅಷ್ಟೇ
ಹ ರೀ ಸರ್
ಅದೊಂದು ಹದನೈದು ಸಾವಿರ ಐತಿ ಮಾಡೋದ ಒಂದ ಹದ್ನೋಳ ಸಾವ್ರ ಆದ್ ನೋಡು ಊಟಗಿಟ್ಟ ಎಲ್ಲ ಸುಕ್ಕ ಅವ್ರ ಕಡಿಗ್ ಇರ್ತ ಮೂರಕನ್ನೂ ಆಯ್ತ ಆಯ್ತ. ಆಯ್ತ್ ಪದಕ್ಕ ಜಾಸ್ತಿ ಜನ ಅಂದಾರ ನಾನು ನಮ ಹುಡ್ರಪ್ಪ ಅಂತೇಳ ಅದಕ್ಕೆ ನನ್ಗ ಇಟ್ಟೀನ ಅದ್ಕ
ಅದೇ ಸರ ನಮ್ದುನ್ ಜಾಸ್ತಿ ಜಮೀನ್ ಇಲ್ರಿ ಬೇರವ್ರದ್ದ ಆಕೊಂಡ ಮಾಡಿದಾರ ಲಾಭ ಜಾಸ್ತಿ
ಹೌದೌದು ಖರೆಪ್ಪ ಅದಂಗ ಖರೆ ಅದ.
ಅದೇ ರೀ ಸುಮನೆ ಯಾಕಕ್ ಬೇರೆ ಹಾಕಿಬೇಕು ಎಲ್ಲೇನ ಒಂದು ಕಂಪ್ನಿ ವರ್ಕ್ ಮಾಡಿದ್ರ ಆಯ್ತ್ರಿ ಅತ್ರಿ. ನಾ ಡಿಗ್ರಿ ಮುಗಸಿದ್ರನು ಈ ವರ್ಕ್ ಸಿಗಲ್ಲಾಗ್ಯಾವ್ರಿ.
ಹೌದೌದೌದ ಖರಜ್ ಸಿಗಲ್ಪ ಏನ್ ತೇಲಿ ಕೆಡಸ್ಕೋಬ್ಯಾಡ್ ನಾವ ಇಲ್ಲಿ ಆದ ಇದ ಜಾಬ ನಿಂಗ್ ಹದಿನೇಳ ಸಾವ್ರ ಅಂದ್ರ ಬರೋದ್ ಬರ್ಬಾರದ ಎರಡ್ ಸಾವಿರ ಮೂರ್ ಸಾವಿರ ಹೆಚ್ಚಿಗೆ ಆತೈತಿ ಹ್ಮ ನಾವ ಎಲ್ಲ ಹೇಳ್ತಂತ ಅದೇ ಹ ನಮ್ಮೊಂದ ಹುಡುಗ್ರು ಇದ್ರಲ್ಲ ನೀನ್ ಹೆಚ್ಚಿದ್ದ ಇದ ಈ ಈಗ ಹಚ್ಚಿದ್ ಬೆಸ್ಟ್ ಮಾಡಿದ್ ನೋಡ್ಬೇಕು ಫೋನ್
ಅದೇ ರೀ ಸರ್ ನಾನೇ ಮಿಸ್ಕಾ ಮಾಡಿದರಿ ಎತ್ಲಿಲ್ಲಲ್ರರಿ ಅದ್ ಒಳ್ಳೆ ಹಚ್ಚಿದೇರಿೀ
ಅದೇ ಅದೇ ಮತ್ ಇಲ್ಕಂದ್ರೆ ಯಾರನೋ ಹುಡುರು ಬರ್ತಿದ್ರ ನಿನ್ ಹೇಳಿದ್ರ ನನ್ಗ ಒಂದ ಇಬ್ಬರ ಮತ್ತೆ ನೀನ್ ನಮಗ್ ಇಲ್ಲಲ್ಲ ಮತ್ತ ನೀನ್ ನಮ ಸ್ಟೂಡೆಂಟ್ ಅತ್ತ ಹೇಳದ ಯಾವಾಗ ನಮ್ ಕೆಲ್ಸ ಮಾಡಿದೋಪ ನೀನ್
ಸರ್ ಮತ್ತ ಅವಾಗಲಿಂದ ಆದ್ರನು ನಮ್ಮ ಗುರ್ಗೊಳ್ ಸರ್ ನೀವು.
ಎಲ್ಲಿ ತಂದು ಕೊಡ್ತಿದ್ದಲ್ಲ ಗಾಯಿಗೆ
ಹೌದೌದ ರೀ ಬಾಳ್ ಬಾಳ್ ಕೊಟ್ಟೀನ್ ರೀ ಸರ್
ಅದ್ರ ಸಲುವಾಗಿ ನೀನ್
ಹನ್ ರಿ ಹನ್ ರಿ ನಮ ದೋಸ್ತಂದೇ ಆದ್ರ ಅದ ನಮ ದೋಸ್ತಿಂದೇ ಆದ್ರ ನಮ್ ದೋಸ್ತ ಅತ್ತಿಗೆ ಹೇಳಿದಂರಗೆ ಒಂದು ಲೀಟರ್ ಏನ ಯಾಡ ಲೀಟರ್ ಕೊಡ್ತೀನರಿ ಹ ನಮ್ಮ ದೋಸ್ತ ಅಂದರಿ ಅವರ ನಮ್ಮ ದೋಸ್ತ ಇಬ್ಬರು ಪಾರ್ಟ್ನರ್ಶಿಪ್ ಮ್ಯಾಲ ನಡಸ್ ಸರ್
ಓ ನಿಮ್ದ ಅಂದ್ರೆ ಅಲ್ಪ ಅದ
ಅಲ್ಲರಿ ನಮ್ದು ನಮ್ಮ ಇಬ್ಬರು ದೋಸ್ತನ್ ಪಾರ್ಟನರ್ಶಿಪ್ ಮೇಲ್ ನಡೆಸುತ್ತಾರ ರೀ ಅವರು ನಂಬಲ್ ಹೆಚ್ಚಿಲ್ಲ ಅಲ್ಲರಿ ಹಂಗಾಗಿ ನಮ್ಮೂರಾರ ನಮ್ಮ ದೋಸ್ತರ್ ಅಲ್ಲರಿ ಹಂಗಾಗಿ ನಾನ್ ಸ್ವಲ್ಪ ಜಾಸ್ತಿ ಓದ್ತಿರ್ತೀನ್ರೀ ನಮ್ಮ ದೋಸ್ತ ಅಂಗಡಿ ಇರಕ್ಕಾಗೆ ನಮ್ಮ ದೋಸ್ತ ಅಂಗಡಿ ಇರಕ್ಕಾಗೆ ಬೇರೆ ಆ ನಮ್ಮ ದೋಸ್ತ ನಮ್ಮ ದೋಸ್ತರ ಎಲ್ಲಾ ವರ್ಕ್ ಮಾಡ್ತಾರೀ
ಏನ ಆಕಳು ಬಿಡ್ತೀರಪ್ಪ ಡೈರಿ ಐತೆಪ ಹಾಲದು ಆಕಳುದೆ
ಅವು ಗಾಡಿ ಗಾಡಿ ಬರ್ತವ್ರೀ ಬುಲ್ಲೊರ ತಂದ ಬರ್ತವ್ರ ಜಗ ಬರ್ತಾರೀ ಸಾಗಾಣಿಕೆ ಏನ್ ಇಲ್ರಿ ಎಲ್ ಹೇಳ್ರಿ
ಹೌದನಪಾ
ಸಾಗಾಣಕೆ ಇದರ ಆ ಮಾತ್ ಬೇರೆ
ಹೊಕ್ಕಾರಪ್ಪ ಅದಿಕ್ಕೆ ನಿಮ್ದ ಆದಂದ್ರಲ್ಲ ಅದಿಕ್ಕೆ ಕೇಳಿದಪ್ಪ ಹ ಹ ಹೌದ ಪಾರ್ಟ್ನರ್ಶಿಪ್ ಮೇಲೆ ಲಾಭ ಆದನಪ್ಪ ಅವರಿಗೆ ಹೌದ ಲಾಭ ಆತನಂಪ ಅವರಿಗೆ ಕೆ ಜಾಸ್ತಿನ ಆಯ್ತ ಲಾಭ ಹು ಹೆಂಗ ಲೀಟರ್ ಕೊಡ್ತದಿನ ಲೀಟರ್ ಎಷ್ಟು ಕೊಡ್ತದ
ಇಲರಿ ನಾ ಹೇಳರಿ ಅಷ್ಟು ಚೆನ್ನಾಗಿಲ್ಲರಿ ಅವು ಆ ಡೈರಿಲಿ ಇದ ಬರ್ದರಿ ಬುಲ್ವಾರ
ಹ ಹೌದಲ್ಲಾ
ಏನಿಲ್ಲ ಅಂದರೂ ಒಂದು ನಮ್ದ್ ಇಲ್ರಿ, ನಮ್ ದೋಸ್ತ್ ಒಬ್ಬವಾ ದೋಸ್ತ್ ಸುಮದಾ ಆದರೂ ಒಂದು ಬಲಿ ಆದರಲ್ಲ ಈಗ ದೂರಬಲ್ಲಿ ಇಲ್ಲರಿ ಒಬ್ಬನ ಬಲಿ ಆದರ ಅದು ಚಲೋ ಆದರ ಏ ದಿನಕ್ಕೆ ಏ ಯಾಡ ಲೀಟರ್ ಕೊಡ ತಂಗಿ ಇಲ್ಲರಿ ಅವ ಒಬ್ಬನ ರೇ ಅವ ಅವರ ಅಲ್ಲಿ ಹೊಲ ಹೊಲದಾಗ ಆಯ್ತು ಮನೆ ಅವರದ
ಹಾ ಹ ಸರಿ ಸರಿ ತಪಲ್ಪ ನಿನ್ನ ಕೆಲಸ ಹುಡುಕಿದನ ಬಾಯ್ ಆಯ್ತ ಆಯ್ತ ನಿನ್ನ ಕೆಲಸ ಹುಡಕನಪ್ಪಾ ಹದಿನೇಳು ಸರ್ ಸರ್ ಬಂದ ಬಿಡಪ್ಪ ಇದು ಯಾವ ಬಂದರೇ ಹದಿನೈದು ತಾರೀಕು ಲಷ್ಟಿಂದ ಏನು
ಅದೇ
ಹಾ ಹದ್ನೈ ಹದ್ನೈ ಹದ್ನೈತ್ರ ಲಕ್ಷ ಬಂದಪಾ ಹಾ ಹದಿನೈ ಬಾ ನಿಂದಲಕ್ ಸಲ ಕೆಸ ಹುಕಿ ಮತ್ತ ನೀ ಬರ್ಕ್ ಅಂದ್ರ ಕ್ಯಾನ್ಸಲ್ ಮಾಡ ನೋ ಯಾಕಂದ್ರೆ ನಮ್ ಹುಡುಗ ಆಯತ ಅಂತೇಳಿ ಇಲ್ಲ ನಮ್ಮ ಹಡರು ಬಾಳಪ್ಪ ಇಲ್ಲಿ ಇಲ್ಲ ನಮ್ಗೆ ಯಾವ್ದ ಸ್ವಲ್ಪ ಆತ್ಮೀಯ ಆಯ್ತಲ್ಲ ನೀನು ಹ್ಮ್ ಹ್ಮ್ ಎಲ್ಲ ಒದಾಗ ಏನ್ ಬೆಳಿಗ್ ಪೀಳಿ ಆಯ್ತ ಅತ್ ಬೆಳೆ ಆಯ್ತು ಅಲ್ದಾಗ
ನಾ ಮಿಸ್ ಮಾಡಲ್ರಿ ಸರ್ ಈಗ ನಮ್ದು ಅರ್ಜೆಂಟ್ ಆಗ್ರಿ ನಾವ್ ಆರಾಮ ನೋಡ್ರಿ ಸರ್ ನೀವು ಅದೇರ ಸರ ನಿಮ್ದ ಸ್ವಲ್ಪ ನಿಮ್ ರೆಕಮೆಂಡ್ ಮೇಲೆ ಕೆಲ್ಸ ತಗೋಂತಾರ ಅ ಗೊತ್ತಲ್ಲ ಡೈಯ ಅದ
ತತ ಬಡವ ನ್ರ ಕುಕ್ಮಿಂಡ ಎಲ್ಲಾ ಬಾ ಅಂಚ್ಬೇಡ ನೀ ಈಗ ಎನಿ ಟೈಮ್ ರಾತ್ರಿ ಹನ್ನೆರಡು ಗಂಟೆ ಕೆಚನ ಹ ರಾತ್ರಿ ಹನ್ನೆರಡು ಗಂಟೆ ಕೆಸನ ಇೊಂದ್ ವೆ ಎದ್ ದಿನ ಅಂದ ನಿಮ್ ಫೋನ್ ಹತ್ತ ನಿಲ್ಕಲ್ಲ
ಹಾ ರ ಆಯ್ತು ಆಯ್ತು ಬಸಲ್
ಹ್ಮ ಮತ್ತತ್ ಅಂಜಾಗ ಕೋಬಡ್ ನೀನ
ಹ ಅಂತ ಸರ್ ನಾಯಕಂತ
ಮರಾಮಂತ
ಹಾ ಆಯ್ತ ಆಯ್ತ್ರಿ
ಹುನಾ
ಹಾ ಆಯ್ತು
ಮತ್ತೆ ಏನಡ ಅಪ್ಪಾ ಮತ್ತ ಈಗ ಕೆಲ್ಸ ಏನ್ ಮಾಡ್ತರಿ ಈಗ
ಕೆಲ್ಸ ಏನಲ್ರೀ ಬೇರವ್ರಲ್ಕ್ ಈ ಸದ್ಯಕ್ರೆ ಬೇರೆಯವ್ರವಲ್ದಾಗ ಎಿಡಿ ಹಡಕ ಒೋತಿವಿ ನಮ್ದು ವಿಲೇಜ್ ಅಲ್ರಿ ಐನೂರ ಆದ ದಿನ ದಿನ ರೀ ಐನೂರ
ಐನೂರ ಅದೇ
ಹಾ ರೀ ಊಟ ನಾವೇ ಹೋಗ್ಬೇಕ್ರೀ ಮಧ್ಯಾಹ್ನ ಆ ನಮ್ಮ್ದೇ ಊಟ ಮಧ್ಯಾಹ್ನ ಊಟನ. ನ ರೀ.
ಹ್ಮ್ ಹ್ಮ್
ಮಸನ್ ಆಲ್ಲಲ್ಲ ನೋಡ್ರಿ ಎಲ್ರಿಿ ಎಲ್ರಿರಿ.
ಈ ಕಡೆ ವಾತಾವರಣ ಚಲಾದದ ಅಂತ ಕೇಳ್ಪಟ್ಟಿದ್ನಪ್ಪಾ ನಾನು.
ವಾತಾವರಣ ಚಲೋ ಅದ್ರಿ ಆದ್ರ ಮಳೆನೇ ಇಲ್ರರಿ ಇಲ್ಲಿ.
ಮಳೆಲ್ಲ ಯಾಕಪ್ಪಾ.
ಸ್ವಲ್ಪ ಈ ಸಲ ಏನಯ್ನ್ರಿ ಮಳಗಾಲ್ ಕಮ್ಮಿ ಆದ್ರಿ.
ಏನ್ ಗಿಡಗಳು ಕಡದ್ರೆ ನಿಮ ಕಡಿಪಾ.
ಈಕ ನಮ್ ಚಾಪೂರ್ ತಾಲೂಕಕ್ದ ಯಾರ ಕೇಳರ್ಲ್ರರಿ ಅವನತಿ.
ಎಸ್ ಮತ್ ನೀ ಸ್ವಲ್ಪ ಹೇಳೇಬೇಕಲ್ ಮೊದ್ಲೆೇ ಹ.
ಸರ ನಿಮ್ ಹಚ್ಬೇಕ ಅಂದ್ರ ನಾನು ಸುಮ್ನೆ ನಾನು ಒಬ್ಬನೇ ಹಚ್ಚ. ಹಚ್ಚಿ ನಮ್ಮೂರು ಎಲ್ಲಾರೂ ಕೆಟ್ಟಾಗಿ.
ಏ ನನ್ಗ್ ಹಚ್ ಬಿಡುಪಾ ನ ನಾ ಇದ. ಇದನಲ್ಲೋ ಯಾಕನ್ಜಕೋಯ್ೇಾನ.
ಏನ್ ಮಾಡ್ತಿರಿ ಸರ್ ನಿಮ್ಗ್ ಅಚ್ ಇಲ್ರಿ ಸರ ನಮ್ಮ ಮನ ಪೇರೆಂಟ್ಸ್ ಬೈದಾರ ಸುಮ್ನೆ ತಂದೆ ತಾಯಿ ಮಾತ್ ಮೀರಿ. ಅವೆಲ್ಲ ಮಾಡಬಡ ಅಂದ್ ಬಿಟ್ಟು. ನಾನೇ ನಾವವು ಒಬ್ಬರೀ ಸರ ಸರ್ ಇಲ್ರಿೀ ನಾನು ಈಗ ಅವ್ರಿಗೆ ಎದರಾಡೋ ನಾ ಒಬ್ಬ್ರ ಅವರು ಎಲ್ಲಾರು ಸು್ನೆ ಯಾಕಕ್ ರಿಸ್ಕ್ ಅಂದ್ ಬಿಟ್ಟೇರಿ.
ಈಗ ನೋಡ್ ಮತ್ ಮಳಿ ಬರ್ಲ ಇತ್ರಿ ಬೆಳೆ ಆಳತಂತ.
ಏನ್ ಮಾಡಕ ಇಲ್ರಿ ಹಂಗೇನ್ ಇಲ್ರಿ ಮತ್ತತ್ ನಮ್ಮೂರು. ನಮ್ಮ ತಾರೂಕ್ ಮೇಲೆ ಡಿಪೆಂಡ್ ಆಗಲ್ರಿ ಅಂದ್ರೆ ಸ್ವಲ್ಪ ಬಾಳ.
ಹಂಗಲ್ಪಾ ತಾಾಲೂಕ್ ಅಂತಲ್ಲ ಅಲ್ಲಿ ವಾತಾವರಣಕ್ಕೆ ತಕ್ಕ. ಅಕ್ಕ ಮಳಿ ಬರ್ತ್ತ ಈ ಬೇರೆ ಡಿಪೆಂಡ್ ಆಗಲ್ಲ. ನಿಮ್ ನೀವ ಡಿಪೆಂಡ್ ಆತ ನಿಮ್ದ. ಪಿಂಡ.
ಹ್ನ್ೀ.
ಹ್ಮ್ ಮತ್ತೆ ನೀನ್ ಎಜುಕೇಶನ್ ಅ. ಹೆಂಗಪ್ಪ ನೀನ್ ಹೆಂಗ ಮಾಡಿದ್ರೆ ನನಗಾದ್ರರು ಮಾತ್ ತಿಳಸಿದ್ರೆ. ನಿನ್ಗೆೇಳ್ತಿದ್ದೆ.
ಸರ್ ಅದ ಯಾರ ನಿಮ್ಗೆ ಹಚ್ಬೇಕಂದ ಸುಮನೆ ಹಾಕ. ಕ ಅವ್ರ ರಗ ಮಾಡ್ತಾರತ ನೀವ್ ಹಂಗಿ ಹಂಗ ಊರಾಗ ಹದ್ರ ಆಡ್ತಾರ್ರೀ ಅದಕ್ಕೆ
್ ನನ್ಗೆ ಹಚ್ಚಿದ್ರೆ ಯಾರದ್ರರುಾಡ್ತಾರ.
ಹೇಳಲ್ರಿ ಸರ್ ಇಲ್ಲಿ ನಮ್ಮರ ಹಂಗಗೆ ಯಾರೀ.
ಹ್ಮ. ಎಂತ ಪನ ಹೆ. ಪ್ರದೀಪಾ ಆಗ್ಯದ ಮುಂದೆ ಏನ ಹಂಗಿದ್ದರ ತ್ ಚಪ್ಪ
ಇಲ್ರಿ ಇಲ ನಾ ಹಸ್ತನ ತೊಗೋರಿ ಹಂಗಿದ್ರ
ಏನು ಎಲ್ಲ ಹುಡುಗರು ಸ್ಪೋರ್ಟ್ಸ್ ಎಲ್ಲಾ ಭಾಗ ವಹಿಸ್ತಾವಪ್ಪ ನಿಮ್
ಹಯ ವೈಸ್ತಾರ ಸರ್ ಸ್ಟೇಟ್ ಲೇವಲ್ ತಾನ ಹೊತ ರೀ ವೈಯಕ್ತಿಕ
ಮತ್ತ್ ಮುಂದಕ್ಕ
ಗುಂಪಾಟ ರೀ ಮುಂದಲ್ಲಿ ನಮ್ಮಊರ ಬ್ಯಾಕ್ ಸಪೋರ್ಟ್ ಇಲ್ರಿ ನ
ಏ ನನ್ಗ್ ಹೇಳ್ಬೇಕುಲ್ ನಿಮ್ಮ ಮೂರಗರ್ಲಿಕ್ಕೆಲ್ಲಾ ನಾನನ್ ಕೊಡ್ತೀನಿ ಏನ್ ಸೌಲಭ್ಯ ಬೇಕ ಕೆೇಳ ಅಲ ಟ್ರೈನ್ ಬುಕ್ಕಿಂಗ್ ಫ್ರೀ ಕೊಡ್ತೀನಿ ಊಟದ ಕೊಡ್ತೀನಿ ಎಲ್ಲಾ ಫ್ರೀ ಮಾಡಸ್ತಿದ್ದೆ ಒಟ್ಟ ನನಗ ಹಳ್ಳಗಳ ಬೆಳಿಬೆಕ್
ಹಂಗ ಇಲ್ರಿ ಸರ್ ನಿಮ್ಮಂಥ ನಮ್ಮ ತಾಲೂಕದಾಗ ಇಲ್ಲೋಡಿ
ಏ ಸ್ವಲ್ಪ ಹಂಗಗೆರ್ಲ್ಲ ಒಬ್ರು ಸತ್ಯ ಅದ ಸುಳ್ಳು ಇದೇ ಇರ್ತದ ಪಾ ಹ ಇದೀಗ ಹೆಂಗಂದ್ರ ಸತ್ಯದ ಅಂದ್ರ ಸುಳ್ಳಾಆದಂಥರ್ಥ
ರಿ
ಹ್ಮ್ ಮತ್ತೊಬ್ರು ಕೆಟ್ಟ್ರ ಒಳ್ಳೆರ ಇರ್ತಾರ ಹಂಗಾಗಿ ಎಲ್ರುೂ ಒಳ್ಳೇರು ಕೆಟ್ಟರಲ್ಲ
ಈ ವೈಯಕ್ತಿಕ ವರ್ಸದ ಸ್ಟೇಟ್ ಲೆವೆಲ್ ಗೆ ಹೋಗತಾವನರಿ
ಹೌದಾ ನನ್ ಹಚ್ಚಪ್ಪ ಹಂಗ ಏನ ಹೋಗಿತ್ತ ಅವ್ರಿಗೆಲ್ಲ ಬೆನಿಫಿಟ್ ಕೊಡಮ ಕೋಚಿಂಗ್ ಗಿಚಿಂಗ್ ಕೊಡಮ ಅವ್ರಿಗೆ
ಏ ಇಲ್ಲ ಸರ್ ನಮ್ಮ ಪೀಟ ಸರ್ ಹಂಗ ಅಂದ್ರನು ಸ್ಟೇಟ್ ಲೆವೆಲ್ ಗೋತವ್ರೀ
ಹೌದಾ ನಾನು ಪ್ರಾಯ ಪೀಡ್ಸರ್ ಕಳತಿದ್ನಲ್ ಹೇಳಿದ್ರಂದ. ನಮ್ಮ ಪಿಟಿ ಸರ್ ನಮ್ಮ್. ಇಲ್ಲಿ ಪ್ರಯಡ್ ಗಳು ಇದ ಇರ್ತಾರಲ್ಲಾ ಅವರು ಎಲ್ಲಾ ಇದಸ್ ಬಂದ ಇರ್ತ ನ್ಯಾಷನಲ್ ದಿಂದ.
ಅದೇ ಸರ್ ನಿಮ್ ರೆಕಮಂಡ್ ಮೇಲೆ ಯಾವ ಒಬ್ಬ ಪ. .
ಏ ಕಳ್ಸ್ ತೋರ ಕಸ್ತೇನಿ ನೋಡಮ್ಮ ಒಂದಿಬ್ರು ಯಾರಂತ ತಂದಾರ. ಅವ್ರಿಗೆ ಸ್ವಲ್ಪ ಎಲ್ಲಾ ಹೇಳಿ ನಿಮ್ ಕಡೆ ಕಳಸ್ತೇನಂತ ಏನ್ ತಿಳಿ ಕೆಟ್ಸೇಬೇಡ್ರಿ ನೀವು.
ಹುರಿ ಸರ್ ಹುರಿ ಸರ್ ಒಬ್ಬ ಪಿಟಿ ಸರ್ ಆದ್ರ ನಡೀತ್ರಿ ಟಿ ಸರ್ ಇದ್ರ ಮತ್ತತ್ ವರ್ಷ. ಸ ನ್ಯಾಷನಲ್ ಗೋವಾ ಚಾನ್ಸ್ ಇರ್ತದರೀ.
ಈ ಹೋಗಬಕ್ ಪಾ ಎಲ್ಲಾ ಹಳ್ಳಿಗಳು ಮುಂದಕ್ ಬರ್ಬೇಕಕ್ ಈಗ ಏನಿದಿರ. ನಮ್ಮ ಅವರಿಗೆ ನಿಮ್ಮ. ನಮ್ಮಂತರ ಸಪೋರ್ಟ್ ಮಾಡಿರ ಆಗವು.
ಹ್ನ್ ಹ್ನ್ೀ.
ಹ್ಮ್ ಆಯ್ತಾಯಯ್ತ ಹಂಗೇನಿದ್ರರು ಫೋನ್ ಹಚ್ಚಪಾ.
ಹುನ್ ರಧೇಶ್ವರ ಸೋಮಾರ ಜನ. ಹ.
ಅದೇ ಅದೇ ಜೈನ ದೌಡ್ಬಾ. ಆರಾಮ್ ಕೆಲ್ಸ ಕೆಲ್ಸ ಮಾಡಿಕಂತ ಇರಕಂತೆ
ಹಾ ಆಯ್ತ ಆಯ್ತ್ ರೀ ಸವರ್ ಸಾಮಾರಂತ ಬರ್ತನ್
ಅದು ಬನ್ನಿ
ಅಷ್ಟತೇನ್ರರಿ ಹಂಗೇನನ್ರೀ ಸ್ವಲ್ಪ ಇದ್ರ ಪ್ರಾಬ್ಲಮ್ ಇಂದ್ರ ಕೋಲ್ ನಾಯ
ಅದೇ ಅವರು ಅಕ್ಕ ಏನ ಐದಾರು ಲಕ್ಷ ಕ್ಷ ಬೇಕಾದ್ರೆ ತೆಗಿಡ್ಸಿಕ ಹಬೇಡ ನನ್ಗೆ ಒಂದೇ ಒಂದ ಕಾಲತ್
ಆಯ್ತಾಯ್ತ್್ರೀ
ಕಿ ಅಂದ್ರೆ ಒಂಬೈಲ್ ನೂರ ರಲ್ಪ ಕೋಟಿ ಕೇಳಬಡ
ಏ ಇಲ್ರಿ ಹಂಗಗೆ ನ್ ಇಲ್ರಿ
ಇಲ್ಲ ಮತ್ ನಮ್ ಸೂರ್ ಹೇಳಪ್ಪ ಅಂದ್ರ ಕಟಿ ಆಯಐತ ಅಂದ್ರ ನಂಬ ಸ್ವಲ್ಪ
ಇಲ್ಲ ಇಲ್ರಿ
ಕೋಟ್ಯನ್ ಕೇಳ್ಕೋಬೇಡ ಕೋಟ್ಯನ್ ನಂಬೈಲ್ ನಲ ಪ್ಯಾಕ್ ಅಂದ್ರ ನಾನು ಸ್ವಲ್ಪ ಪೇಮೆಂಟ್ ಬಿಡ್ತನಿ ಅವಕ ಖರ್ಚ ಮಾಡ ಬಿಡ್ತೀನೀ ರೊಕ್ಕ
ಹೌದ್ ಹೌದ್ರಿ ಸರ್ ನೀವ ನಿಮ್ದ ಕೇಳೇನ್ರಿ ಎಲ್ಲಾ
ಹ್ಮ್ ಗೊತ್ತಲ್ಲ ನಮ್ಮ ಬಗ್ಗೆ
ಗೊತ್ತದ್ರಿ ಗೊತ್ತದ್ರಿ ಎಲ್ಲಾ ಸೀನಿಯರ್ಸ್ ಹೇಳ್ರಿ ನಿಮ್ ಬಗ್ಗೆ
ಪತ್ ನೀ ತಪ್ಪತಿಳಿಕೇನು
ಸರಿ ತಕೋರಿ ನಾನ ಆಮೇಲೆ ಕಲ್ ಮಾಡ್ತೇನೀ
ಆಯ್ತಾಯಯ್ತ್ ಸರಿ ಸರಿ ಏನ್ ದೊಡ್ ಬಂದ್ ಜಾಯನಪ್ಪಾ
ಆಯ್ತಯ್ತ್ರಿ
ಹಾ ಎಡಲ್ಲಾ